ಅಳಿಸಾ
ಹ್ಮ ಕೆಳಸವ
ಹಲೋ
ಹಲೋ ಏನ್ ಮಾಡ್ತಿದಯ
ಹಲೋ
ಹಲೋ
ಹಲೋ ಕೇಳ್ತಿದೆಯಾ
ನೀ ಕೇಳಿಸ್ತೀರಾ ಏನು ಏನ್ ಮಾಡ್ತಿದ್ಯಾಾ ಹಲೋ
ಹಲೋ
ಎಏನ್ ಮಾಡಜಿತ
ಹಲೋ
ಹಲೋ ಲೋ ಏನ್ ಮಾಡ್ತಿದ ಊಟ ಅಂತ ಹಲೋ
ಕನಕ್ಕೆ
ಹಲೋ ಹಲೋ